ಹ್ಮತ ಹ್ಮ.
ಅದುಂ. ಟಸ್ಕ್ ಕಂಪ್ೀಟ್ ಮಾಡಕೊಂಡ ಸ್ನ ಾಸ್ಕ್.
ಹ ಅದರಬಡ ಒಮ್ಮನೆ. ನೀನು ಅದ್ರ ಬೇಡ ಮಾತಾಡ ಸುಮನೆ. ಚಲಿ ಬ್ಯಾನ್ ಚಲನು ಚಲ್ಲಿ ನ ಉಸಕತೆ. ಹ್ಮ ನಾನ ಮಾತ್ರ.
ಹೌದಲ್ಲ.
ಹಾ.
ಹ್ಮ್ ಹ್ಮ್ ಇಲ್ಲ ಎಳಪ್ಪ. ನುಸ್ತೆ ತಲ್ಲ ನಸಲಿ ನಸಲಿ.
ಅರಾಮಹತ್ಲ ಜೀವನ ನಿಂದ.
ಹೌದಾ.
ನೋಡ್ ಅವಡಗಿ ಮಕ್ಳ ಎಲ್ಲ ಬಾರಿ ಐ ನಿಲೈ ಪನ್ಕ್ಯನ.
ಈಗಿರ್ಲಕ್ಕ ಅದು ನಂಬರ್ ಹಾಕಸ್ತ ಇಲ್ಲ.
ಅದ ಹಿಂದಗಡೆ ಮಾತಾಡೋದ್ರದ ಬಗ್ಗೆ ಏನ. ಈಗ ಏನ್ ಇದ್ರಾಗ ಏನ್ ಮಾತಾಡಬೇಡಾ ನೀನು ಇಲ್ಲಿ ಕುಂತಾಗ ಏನ್ ಮಾಡ. ಕಟ್ಟಿದಿ ಇಟತನಾ ಮಾತಾಡಾಕ
ಹು ಹು ಹು ಹು
ನಾವ ಕೇಳ ಬೇಕ ಅಂತಾವೆಲ್ಲಾ.
ಹುಉಉಉ
ಏನ್ ತಿಂದಿ ತಳಹೋಗಿ ಊಟ ಏನಿತ್ತು.
ಅದೆ ಅನ್ನ ಸಾರ ಇತ್ತೋ ಮಾರಾಯ
ಹು
ಅನ್ನ ಸಾರ ಹೊಡದ ನೋಡಿದ್ರ ಚಪಾತಿನೇ ಇಲ್ಲ.
ಹು
ಅದ ಒಂದ್ ಸ್ವಲ್ಪ ಒಂದು ತುತ್ತಿನಾಟ ಶರ್ವ ಇತ್ತಾ
ಹಾಆಆಅ
ಅದನ್ನ ಹಾಕೊಂದಗೀಸ್ ಅದನ್ನ ಅಲ್ಲಿ ರೂಮದಾಗ ಒಂದ್ ಚಪಾತಿ ಇತ್ತಪ್ಪ ಯಾಕ ಪುಣ್ಯದಕ.
ಚಪಾತಿ ನಾಲ್ಕು ತಂದಿದ್ನಪ್ಪ ನಾನು ನಿನಗಂತಾನೇನೇ ನಾಲ್ಕು ಚಪಾತಿ ಸೈಡ್ ಅನ್ನ ಹಾಕೊಂಡ ಅವ್ರ ಒಮ್ಮೆ ಉಂಡು ಎದಬಿಟ್ಟವ.
ಹು ಇರ್ಲಿ ಬಿಡ ಮತ್ತೇ ಮಾಡುದು ಉಣ್ಣವರಿಗೆ ಬ್ಯಾಡ ಅಣ್ಣಾಕ ಬರ್ತಾ ನಾವ.
ಹೂಊಊ
ಪ್ಚ್ ಹು ಹು
ಅದಕ್ಕೆ ಸುಮ್ಮನಾಗಬಿಟ್ಟೆ ನಾ
ಹು ಹು ಆರಾಮ್ ಸುಮ್ಮ ಅಕ್ಕಿಯಲ್ಪ ಅಕ್ಕಿ
ಮತ್ತೇ ಏನ್ ಮಾಡ್ಲಿ
ಹು
ಮತ್ತೇನ್ ಮಾಡ್ಲಿ ಹೇಳ
ಲೋ ಬಸವ್ಣ ನಿಂದ ಯಷ್ಟು ಫೋನ್ಪೇನ ಅದಾವನ
ಒಂದ್ ತಿರಾಗಬೇಡ ಹೇಳಾಗಕತ್ತತಿ ನಾನು ಅದು ಬಿಟ್ ಮಾತಾಡ ಏನಂತ
ಹು ಓಕೆ ಓಕೆ ಓಕೆ
ಕಾಮನ್ ಸೆನ್ಸ್ ಇಲ್ಲ ಹುಡುಗ್ಗ
ಏನ್ ಬಿಡೋ ಮಾರಾಯ
ಲಗ್ನ ಮಾಡಿದರ ನಾಳೆಗೆ ಇಡತಿಯಪ್ಪ
ಏ ಈಗ ಮುಂದಿನ ಇದ ಮರನೇ ವಾರನ ಸೈಟ್ ತಗೊಳೋಣ ಬರ್ತಿನ್ ಮತ್ತ
ಅಲ್ಲೀತನ ಈಗ ಬಿಟ್ರಿ ಈಗ ಅಡಿತ ಮಾಡತೆ
ಮುಂದಿನವರ್ಷ್ ಲಗ್ನ್ ಐತೊಯೋ ನಂದ ನಮ್ಮ ಊರ್ ಡೈಲಾವ್ ಜಾತ್ರಿಗೆ ಹ ಟಕ್
ಜೋರ ಐತಪ್ಪ ಹಂಗ
ಕರೇನೋ ಅಣ್ಣಾ
ಹು
ಬರ್ತಿ ಇಲ್ಲ
ಇಲ್ಲಪ್ಪಾ
ಫ್ರಿಜ್ ಕೊಡಿಸ್ತೀಯ ಏನ್ ಕೊಡಿಸ್ತೀಯ
ಅಆಆಆ
ಫ್ರಿಜ್ ಕೊಡಿಸ್ತೀಯ ಕಾಟಾ ಕೊಡಿಸ್ತೀಯ ಏನು ಕೊಡಿಸ್ತೀ
ಯಾಕ್ ಕೊಡಸ್ಲಿ
ಕೂಲರ್ ಕೂಲರ್ ಟ್ಟ್ಟಕ್
ನಾನ್ ಯಕ ಕೊಡ್ಸ್ಲಿ ಏನ್ ಕೊಡ್ಸ್ಲ ಮ್ರ ನನ್ಗ ನೀವ್ ಕೊಡ್ಸ್ಬೇಕು
ಹ್ಮ್ ಕೊ ನಾ ನಿನ್ಲಿ ನಿನ್ಲಗ್ ಇದ್ದಾಗ ನಾ ಕೊಲರು ಕೊಡಿಸತೇನಿ
ಹಾ
ಹ್ಮ ಹ ಈಗ ನೆನ ಕೆಿತ್ತ ಲಗ್ನ ಪ್ರಶ್ಣ ಅಂದಾಗತ್ತಾ
ಎಂತಾಗುತ್ತ ಅಂದೆ
ಹಾ ನನಗ್ ನೀ ಕೊಡ್ಸ
ನಾ ಲಗ್ನಕ್ ಬರದೇ ಅತ್ಸು ಮತ್ ನನ್ ಕಡೆ ಕತ
ಯ್ ಅತ್ ಚೆನ್ನಕ್ಯನು ಪೂಗ ಶಟಿ ಬಂದಿರ್ತವಾನ ಅರ್ದ ರಕ ನನ್ನ ಕರ್ಸಲಿ ಕರ್ಕೊ ಬಂದಿರ್ತನಿಲ್ಲ
ಹಾ
ಹ್ಮ್ ಮಧ್ಯ ಮ ದೇವಾಳಿ ಅಂದ್ರೆ ಒಂದು ಗಾಡಿನ ಬಂದಿರ್ತದೆ ನಮ್ಮತ್ತ
ಹ್ಮ
ಅದು ಗಾಡಗೆ ಬರಕೈತ ಒಂದಪ್ಪ
ಹ್ಮ
ಇಕ್ಕೆ ನೀನು ಬೈಕ್ ತೊಂಬರಕತ ಅಂತ ಐವತ್ತು ರೂಪಾಯಿ ಪಟ್ರಲ್ ಹಾಕಿಸಸ್ತೀಿ ಹೋಗಾಗ ಐವತ್ತು ಬರಾಗ ಐವತ್ತು ರೂಪಾಯಿ
ಹ್ಮ್ ಹ್ಮ್ ನೂ ರೂಪಾಯಿದ ಬತಾನ
ಅ ಇಲ್ಲ ಹ್ ಮ್ರ ಹೋಗುವ ನೂರು ರೂಪಾಯಿ ಬರ ನೂರು ರೂಪಾಯಿ ಅದನ್ನೂ ಸಲಂಗಿಲ್ಲೇನು
ಹ್ಮ್ ಕೊರಸ ನೀ
ನಮಕ
ನೆಡುತಾತಿ ಆಯ್ತಪ್ಪ ಹಣ ತ ನೆನಗ
ನಾ ನಮ್ಮಂಬರ್ಸ್ ಒನ್ ಒಂದಂದು ಹದಿನೈದುನೇ ತಾರಕ ಬರ್ಡೇ ಚ ಅಪ್ಪ
ಹಾ
ಗಿಫ್ಟ್ ಗಿಫ್ಟ ಆರ್ಡರ್ ಮಾಡಿನಿ
ಹೂ ಹೂ
ಕರೆನಾ ಬೆಳ್ಳಿ ಬ್ರೆಸ್ಲೆಟ್ ಅನ್ ಅದು ಆರ್ಡರ್ ಮಾಡೀನಿ
ಹೂ ಸಾಕ್ ಸಾಕ್ ಇಂತ
ಬಿಡ ಅದ ಏನ ಅಂತಾರಲ ಯಪ್ಪೋ ಏನು ಹಣ ನಿಂದ ಏನು ಹುಂದಿ ದಿನಾನ ಐ್ತಲ್ಲ ಮರ ಅಮಾಾಸಿ ಇದು ಅಮಾಾಸೆ ದಿನಾನ ಐ್ತಲ್ಲ
ಮಂ್ಗಳವಾರ ಅಮಾಾಸೆ ಆಗತ್ತಾನ
ಚಿ
ಸಾಮಾರಾಮಸ್ಯಾನ
ಹೂ ಹದ್ಿನೈದು ಸಾಮಾರ ಆಗತ್ತ
ಹೂ
ಬುಧವಾರ ಮೊರಾಮ ಅದು ಗದ್ಲಿ ಬಿೀಳುತ್ತಾ
ಹಾ ಮೊರಂ ಅಮಾಷ್ಯ ಆದ್ ಮೂರ್ ದಿನಕ್ಕೆ ಕಂದೋಗ್ ಬಳ್ತದ್ ಲೆ
ಅಲ್ಲ ಅಮಾವಶಿ ಆಗಿ ಮೂರ ದಿನಕ್ಕ ಅ ಅಮಾಸೆನ್ನು ಇಡಿ ತರದಾನ
ಅಮಷ್ಯ ಆದ ಮೂರ್ ದಿನಕ್ಕ
ಅದ ಅಮಾಾಸೆ ಇಡಿತಾರ ಅನ್ನದ್ನ ಅಮಾಸಿ ಹದಿನೈದು ತಾರೀುಕು ಒಂದ
ಹಾ
ಹದಿನಾರ ಎರಡು ಹದಿನೇಳನ ತಾರೀಕೀ ಚಲು
ಹ ಅವಾಗ ಹೌದನಪ್ಪ ಗೊತ್ತಿಲ್ಲ ಹೌದು
ಹೂ
ಹಾ ಹಕು ಮರ ಚ
ಒಟ್ಟು ಹೋದ ಹೊಟ್ಟು ಹೋದ ಅಂದ್ರೆ ವಳ್ ಬರಂಗಿಲ್ಲ ಇನ್ನ ಲೇಟ ಲೇಟ ಅಂದ್ರೆ ಬರೋದು
ಈ ಕಡೆ ಹಾಕ್ ಬರ್ಲಿ ಇಲ್ಲಿ ವದಿತಾರ ಅವರು ಬಂದ್ರ
ಈಗ ಮೂವಿ ತಂದಂಗತ್ ನೀ ಈಗ ಹೋದ ಮಳಿ ಬರಂಗಿಲ್ಲ ಅಯ್ಯ ಅಪ್ಪು ನಂಬಾಳೆ ಹಂಗು ಮಾರೆಯ
ಈೀತಿ ಒಳ್ಳಿ ಕಡ್ಕಾಲ್ನೇ ಇಡಲ್ಲ ಕಾಲ ಇಡಂಗ ಕ ನಿನಗ ಸಾಕಗತೆ ಅಲ್ಲ ನಿನಗ ಸಾಕ ಆಗ್ಯವ ನ ಮೊದಲ
ಅಲ್ಲ ಹಂಗ ಕಾಲಲ್ದು ನನ್ ಯಾಕ ಸಾಕಾಗಿ ೋಮ್ರ ನೀ ಇಲ್ ಹೋ ಮಾರಯ ನಾನು ಹಾಟ್ ಆಯಿ ನ ಇಲ್ವಾ ನ ಎದ ಡಬ್ ಡಬ್ ಅವ ಚಿನ್ನ ಯಾ ಚೆನ್ನಾಗ್ ಹೇಳಿದ್ನಿಲ್ಲ ಯಾವಾಗ ಉಕ್ಕ್ಯಮ್ಮರ ನನಗ್ ಇದ ಆಗತ್ತದಂತ ಕಿದನ ನನ್ಗ್ ಹಂಗ ಅಂದಿನೇನ
ಹಾ
ಇಲ್ಲ ನಾನು ನಮ್ಮ ಅಣ್ಣಗೋಳಿಗೆ ಹಗೆಲ್ಲ ಅನ್ನಾಗಿಲ್ವೋಣ
ಹ
ನಮ್ಮಣ್ಣಗಳಳಿಗೆ ಹ ನಂತರಕೂ ನಂದು ಹಾಟ್ ಐತಲ್ಲಾ ಡಬ್ ಡಬ್ ಡಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಬಕೊಂಡ
ಹೌದಲ್ಲೇ ಹೌದೌದ ಹೌದು
ಹ್ಮ್
ಹ್ಮ ಹ್ಮ
ನ ನ ಲಾಾ ನಾ
ಮತ್ತೆ
ಏನಲ್ಲ ಅಣ್ಣ
ಹ ಮದ್ ಜಿಂದಗ ನಿಂತ
ಇನ್ಕಮ್ ಟ್ಯಾಕ್ಸ್ ಆಪಿ ಸರ ಆಗ್ಬಾಕಂದ ಮಡಿನಿ
ಹ ಹಾ ಇನ್ಕಮ ಟ್ಯಾಕ್ಸ್ ಆಕ ಸರ್
ಎಲ್ಲಯಾರ ಸುಮ್ಮ್ ಸೈಡ್ ಕೆಲ್ಸ ಯಾವರ ಹ ಒಂದ ಎಷ್ಟು ಕೆಲಸ ಮಾಡಿದಾರ ಒಂದ್ಾವರ ಇಪ್ಪತ್ ಸಾವಿರ ಬರ್ಬು ಅಂತ ಕೆಲ್ಸ ನೋಡಕ ಎಲ್ಲಾರ ಹ್ಮ ನಿಂದ ಮುಗಸ ನಡವ ಮರು ಪೂ ಕ ಸರ್ ಇಟ ಆಗರ್ ಒಂದ್ ಇಪ್ಪತ್ ಕಡ ಆ್ತದೆ
ಕೊಡಂಬ ಅಂತ ಅಷ್ಟ ಅಷ್ಟ್ ಯಾರ್ು ಕೊಡ್ತಾರ ಅಷ್ಟು ನಿಮ್ಗೆ ಏಟ್ ಕೊಡ್ತಾರ ಅದ್ರ ಮೇಾಲ ಕೊಡ್ತೇನೆ
ಹಾ ಹಾ ಹಾ ಹ್ಮ ಇಲ್ಲ್ ನಾವವುೂ ಪೂರ್ತಿ ಕೊಡಕೈತ ಮ ಲಗ್ನ ಆದ್ಮೇಲೆತ್ ಅ ಕಡೆ ಕಡಿಮೆ ಕೊಡಕೈತಿ ಅಂತ ಯಾಕಳ ಎಲ್ಲಿ ನೋಡಿ ಈಗ್ಣ ಹೆಣ್ಣಿನವರು ಬಂದು ಎಷ್ಟು ನೀ ಎಷ್ಟು ದುಡ್ಡತಿ ಅಂತ ಕೇಳಿದೆ ಇಷ್ಟ ನಮ್ಮ ನಮ್ಮ ಮಣ್ಣು ಕೊಡ್ತಾನ ಅಂತಾರೆ ಹೇಳ ಕಿಲ್ಲ ಇಪ್ಪತ್ತೆರಡು ಕೊಡ್ತಾನಂತ ಅಂದಂದ್ರು ಬಾ ಬ ಬಬ್ಬ ನಮಕ
ಹಾ
ಹ
ಹಬ್ಬ ಬ ಅಂತಾರ ಇಂದಾನ
ಹ್ಮ್
ಹಾ
ಏನುೋ ಎನ್ನ ಎನ್ನ ಎನ್ನ
ಹ್ಮ
ನೀನ್ ಹವ ಭಾಳ ನೀನ್ ಹವ ಭಾಳ ಐತಿ
ಇನ್ನೋಟ್ಟ ಇಲ್ಲ ಪಪ್ಪಾ
ನಮ್ದ್ ಏನಿಲ್ಲ ಚಿನ್ನ ಎಲ್ಲ ನಿನ್ನ ಲೀಲೆ
ಇನ್ ನೋಟಾವ ನಾವ್ ಎಲ್ಲಿಡಮ
ಹ
ನಿನ್ನಿಷ್ಟ ಹವಾ ಅಷ್ಟ ನಾವೆಲ್ಲಿಡಮ
ಹಾಯ್ ಓಹಾ ಗೋಜ್ದಿದೆನು ಗುದ್ದಿದ್ದೆ ಅಲ್ಲ ಒಮ್ಮೆ ಗುದ್ದಿದಿ
ಇಲ್ಲ ನಿನ್ ನಂಗ ಕರಂದ್ರ
ಹ್ಮ್
ಹಾ
ಇಲ್ಲ ಮೂನಮ್ಮೂರಿಗೆ ಬರಬೇಕಲ್ವಾ ನೀ ಆಾಂ
ಚಲ್ಲಿ ಬಾಳ್ಳ ಮುಗಿಸತೈತೆ
ಹ್ಮ್ ಗುಳಿಗೆ ತಗೋ ಮನೆಂತಗ
ಹವಾರದು
ಅಂದ್ರೆ ಜಾಸ್ತಿ ಹುಳಿಗೆ ಅಡಿಕ್ಟ್ ಆಗ್ಬಾರ್ದು
ಹಾ
ಹ ಸತ್ಯ ಅನ್ಲಾ ಬ್ರೇ ನಜಿದ್ದೆ ಹುಳ್ಗಿ ತಗೋತಿದ್ದಪ್ಪ ಅಡಶಿಮ್ಗ
ಹಾ
ಹೆಚ್ಚು ಕಡೆ ರೂಮ್ ಪವ್ಯಾರ ರೂಮ್ದಾಗ ಇದ್ದಾಗ
ಹಾ
ಬರೀ ನಿದ್ದೆ ಉುಳಿ ತಗೊಳ್ದು ಮುಕ್ಕಂಬಡ್ದು
ನನಗೂ ತಲೆ ಸಾಕಾಯ್ತಪ್ಪ ನಾನು
ನಿಜ ಗುಳಗ ನೋಡತ್ತು
ನೀರ್ ಕುಡಿಯ ಹ ನೀರ್ ಕುಡುದಲ್ ಬಳತ್ ಹಾತಿ ಊಟ ಮಾಡನ್ ಸುಮ್ ಸ್ವಲ್ಪ ಕುಡ್ದೆ
ಕರುಣಮ ನೀರು ಕುಡಿಯಬೇಕು
ಮಕರುನಾ ಗುಳಡಳಕತವು
ಹ್ಮ ಈಟ
ನತಿೆಗೆ ನೀರ್ ಕುುಲರ್ ಚಪಾತಿ
ಹ್ಮ್ ಚಪಾತಿ ಒಂದೇ ಈಟಾ ಏನ್ ಮತ್ತ ಬೇರೆ ಬೇರೆ ನೆಸಿನ ಕೆಲ್ಲ ಕೆಲಸ ಇರುತ್ತವಲ್ಲ ಅದರದು ಒಂದ ಎಟ್
ಮತ್ತ
ಮತ್ತೇನಿಲ್ಲ ಎಲ್ಲಾ ನಿಮ್ ನಿಮ್ ದರ್ ಸ್ನನ್ ಸಕ್ಕರ್ ಸಾಕು
ಆಾ
ಎಲ್ಲ ನಿಮ್ಮ ದೇವರ ದರ್ಶನಪ್ಪಾ ಅಂದೆ ನಮ್ಮ ಅಣ್ಣಗ ದರ್ಶನ ಇದ್ದಂಗ
ಹಾ
ಹ್ಮ್ ಹತ್ತೂರಲ್ಲಿ ನಿನ್ನ, ಹೊತ್ತು ಮೆರೆಸುತ್ತಾರೆ ಚೆನ್ನ.
ಹ್ಮ್
ಏನ್ ಇಲ್ವೊಣ್ಣ ಹಾಡಕ್ ಬಂದೊ ಅಂದ್ರೆ, ಎರಡ ಲೈನ ಬರ್ತಾವ, ಮೂರನೇ ಲೈನ್ ದಾಟಾಕ. ಅವ್ರಿಗೆ ಅವ್ ಕ್ಕೇ ನೊನ ಬೇಸರ ಆ ಬಿಡ್ತ್ ಮತ್ತೆ.
ಹ್ ಹ್ಮ
ಹಹ್ಮ್
ಪರದಯೋ ಹೀರೋ ಹೀರೋ ಇದ್ದಾಂಗದೆ
ಏನು ಇರಲ ನನ್ನಿ ನೀ ಹಿ ಹಿರೋ
ಇರೋ ಇರೋ ಇದ್ದಾಗ
ಹ್ಮ ನ ಅಂತ್ ತು ಅಲ್ಲಪ್ಪ ಹೀರೋ ನೀ ಹೀರೋಯಿಗ
ನೀನ ಹೀರೋ
ಆ ಹ್
ನೀನೇ ಹೀರೋ ಇಗ
ನಾ. ನಲ್ ಲಪ ಎಲ್ಲ ಎಲ್ಲಾ ನಿಮ್ಮಿಷ್ ನಿಮ್ಮಿಚ್ಚೇ
ಹ್ಮ ಹ್ ಹೀರೋ ಹೀರೋ
ನೀವ್ ಹೇಳ್ದಂಗ್ ನಾವ್ ಕೇಳ್ದೋ, ನಾವ್ ಹೇಳ್ದಂಗ್ ನೀವ್ ಕೇಳ್ದಲ್ಲ, ಸೀನಿಯರ್ಸ್
ಹ್ಮ ನಾ ಹೇಳದಂಗ ನೀ, ಕತ್ ಯ
ಹೂಣ ನಾ ಕೇಳ್ತೇನೆ, ಅದಕೆನಾ ತಪ್ಪಾ? ಕಟ್ ಮಾಡ್ ಕಟ್ ಮಾಡ್ ಪ್ ಹಾ
ಹ್ ಹ್ಹೇ
ಬೇಡ ಅಲ್ಲಿಗೆ ಬರ್ತಂತಡಿ, ಕಟ್ ಮಾಡ್ ಕಟ್ ಮಾಡ್.
ತಡೆ
ಹ್ಮ್